ಹಲೋ
ಹಾ ಏನ್ ಮಾಡಕ್ಂತ
ಯಲ್ಲಿದ್ದು ಅಪ್ಪಿ
ನಾನಾ ಮನ್ಯಾಗ ಇದ ನೋಡ ನೀನು
ನಾನ ಮಡಕಲ್ಲಿ ಹ್ತಿದ್ದ ನೋಡಪ್ಪ
ಹೌದಾ
ಹಾ ಪ್ಲನ್ ಏನ್ತ ನಿಮ್ದು ಮನದವರಿಗೆಗ ಹ
ಹಾ ಮನ ದೇವರಿಗೆ ಇವಾಗ ರಾತ್ರಿಗೆ ಹೋಗ್ಬೇಕು ಹನ್ನೊಂದು ಗಂಟೆಗೆ ಟ್ರೈನ್ ಇದೆ ನಮ್ದು
ಹನ್ನೊಂದು ಗಂಟೆ ಆಯ್ತಾ
ಹಾ ಟ್ರೈನಾ ಅರಿಪುರಿ ಎಕ್ಸ್ಪ್ರೆಸ್ ಸಿಗ ಹೋಗ್ಬೇಕು
ಹರಿಪ್ರಿಯಾಯನ್ ಚೆನ್ನೈ ಚೆನ್ನೈ ಸೆಂಟ್ರಲ್
ಹಾ
ಹ್ಮ್ ಮರ ಬರಾ ಟೈಮಿಂಗ್ ಏನಕ ಮತ್ತೆ
ಬರ ಟೈಮಿಗೆ ಬುಕ್ ಆಗ್ಲಿಲ್ಲ ಈಗ ನಾವು ಮತ್ತ ಏನ್ ಮಾಡ ಅಾಪ್ಪ ಜನರೆಲ್ಲ ಬರ್ಬೇಕಕ್ ಮತ್ತ ಅಷ್ಟೇ ಈಗ
ಜನರಲ್ಲ? ಅಲ್ಲಿ ಹೋಗಿ ಹ ರಾತ್ರಿ ಮೂಡ್ತಿ ಒಂದ್ ಮೂರ್ ನಾಲ್ ಗಂಟೆ
ಹ್ಮ್
ಇವತ್ ನಾ ನೈಟ್ ನೈಟ್ ಮಾರ್ನಿಂಗ್
ಮಾರ್ನಿಂಗ್
ಹ್ಮ ಬೆಳಗ್ಗೆ
ಬೆಳಿಗ್ಗೆ ಮೂಡ್ತೀನಿ ಐದ್ ಗಂಟೆಗೆ ಐದ್ ಗಂಟೆಗೆ ಐದ್ ಗಂಟೆಗೆ ನಾನು ಅಲ್ಲಿ ಮುಟ್ಟಿ ಆಫೀಸ್ ಗುಡ್ ಜೋರಿ ಗೋರಿ ಮಾಡ್ಕೊಂಡ್ ಹೋಗ್ ಸಾಯಂಕಾಲ ಆಗುತ್ತೆ
ಈಗ ಕಡಪ ರೈಲ್ವೆ ಸ್ಟೇಷನ್ ಇಂದ ಎಷ್ಟ್ ಕಿಲೋಮೀಟರ್ ಆಕೈತ
ಎಷ್ಟ್ ಕಿಲೋಮೀಟರ್ ಆಗುತ್ತ ಅಂದ್ರೆ ಒಂದು ಐದು ಕಿಲೋಮೀಟರ್ ಆಗತ್ತೆ
ಎಷ್ಟು ಅಷ್ಟು ದೂರ ಆಕೈತ್ತ ಅನಾ
ಹಾ
ಐದಾ
ಹಾ
ಕಡಿಮೆ ಆಯತಲ್ಲ ಜಾಸ್ತಿ ಇರ್ಬೇಕು ನೋಡ ನಾನು-
ಕೆಲೋಮೀಟರ್ ಆಯ್ತದು.
ಕೇಳ್ಪಟ್ಟೆ ನಾನು ಅದ ಆಟ ಟೈಪ್ ಹೋಗಿ ಆ- ಆಮ್ಮಾಲ ವೇರು ಬ ಬಸ್ ಆಟೋ ಜಗ್ ಇರ್ತಾವ
ಕಡಪ ಅಲ್ಲ ಅದು ದೊಡ್ಡ ಸಿಟಿ ಆಗುತ್ತೆ ಎಲ್ಲ ಇ
ಏನೂ ಹಾ ಹೋಗದು ಮ ಬರ ಟೈಮ್ ಈಗ ಒಂಬತ್ತು ಗಂಟೆ ಬೆಳಗ್ಗೆ ನೀವು ಗಡ ಗಡ್ಡ ದರ್ಸ್ನ ಆದ್ರೂನು
ಹ್ಮ್
ಹೌದಲ್ಲ ಟೈಮ್ ಸಮಯ ಸಟ್ ಆಗಲ್ಲ
ಹ್ಮ ಸಮಯ ಹ ಬಹಳ ಬಹಳ ಅಪತಾ
ಹೌದಾ
ಹಾ
ಹ ಟ್ರೈನ್ ಬುಕ್ ಮಾಡಕ್ ನಾವು ಪ್ರಯತ್ನ ಪಟ್ವಿ ಆಗ್ಲಿಲ್ಲ ತಾತ್ಕಾಲ ಟ್ರೈನ್ ಬುಕ್ ಮಾಡೋದು ನಮ
ತತ್ಕಾಲ ದಾರಿಪಿಯ ಸಿಗೋದ ಡೌಟ್ ಟಿಕೇಟ್
ಹ್ಮ್
ಯಾಕಂದ್ರೆ ಅದು ವಾರ ಒಂದ್ ವಾರ ಮುಂಚಕ ಮಾಡ್ಕರ್ಬೇಕ ಎಲ್ಲವು
ಹೌದಾ
ನೀವು ಗ ಗಳ ಗಡನ ಹೇಳ್ಬಿಟ್ಟಿರಿ ಅದು ಆಗೆ ಇಲ್ಲಾ
ಹ್ಮ ಲೇಟಾಗಿ ಹೇಳ್ಬೇಕಿತ್ತ ಇನ್
ಒಂದ್ ಎರಡು ದಿನ ಮೂರ್ ನಾಕ್ ನಾಲ್ಕ ದಿನ
ಹ್ಮ್ ಅದು ನಾವುಸ ಹ್ಮ್
ಏನೋ ಒಂದ ಸಿಕ್ತಿತ್ತು
ಹಾ ನಾವು ಅದನ್ನ ಸಡನ್ಲಿ ಪ್ಲಾನ್ ಮಾಡಿದ್ವಿ ನಮ್ಮ ಅಣ್ಣವರು ಶ ಗ್ ಬ್ಯಾಡ್ ಅಂದ್ರೆ ಒಂದ ಸಡನ್ಲಿ ಆಗಿಬಿಡ್ತ ಪ್ಲಾನ್
ಹಾ
ಅದು ಒಮ್ಮಿದೊಮ್ಮಲೆ ಮೈಮಾಗ ಆಯತಿ ಏನ್ ಮಾಡ್ಬೇಕಪ್ಪಾ ಹೋದ್ರ ಆಯ್ತು ಬಿಡ ಅಂತೇಳಿಗ್ ಹೋಗ್ತಾ ಇದ್ದೀವಿ ನೈಟು
ಹಾ ಹಾ
ಹ್ಮ್
ನಿಮ್ಮ ಜರ್ನಿ ಸುಖಕ ಸುಖರವಾಗಿರಲಿ
ಹ್ಮ್ ನಿಮ್ಮ ಪ್ರಯಾಣ ಅದು
ಹ್ಮ ಹೌದು ನೀಮ್ಮ ಪ್ರಯಾಣ
ಹ್ಮ್
ಮತ್ತೆ ಕಾಲೆಜೀಗೆ
ಕಾಲೇಜಿಗೆ ಒಂದೇ ತಾರೀಕಿಂದ ಹೋಗ್ಬೇಕು
ಹಾ ಒಂದೇ ತಾರಕಿಂದ ಹೋಗಬೇಕಾ
ಹ್ಮ್
ಮತ್ತ ಪೀಸ್ ಕಟ್ಟಿದ್ದ ಇಲ್ಲ
ಹಾ ಫೀಸ್ ಅಷ್ಟು ಕಟ್ಟಿದ್ನೆ ಫಿಫ್ಟಿ ತೌಸಂಡ್ ಕಟ್ಟಿದ್ನೆ ಇನಫ್ ಫಿಫ್ಟಿ ಥೌಸಂಡ್ ಕಟ್ಬೇಕು ಹಾ ಮತ್ತೆ ಈಗ್ ಈಗ ಇಟ್ಟಕೋಗ್ಬೇಕು ನಾನು
ಹೌದಾ ಮತ್ತ ಅವಲೆೇ ಅವಲೆೇ ಎಲ್ಲ ಹೋಗಿದಲ್ಲ
ಹ್ಮ್ ಆಗಲ್ಲೇ ಇದಕ್ಕ ಹೋಗಿದನ್ ಯ್ ಎಲ್ಲಿ ಹುಲಗಿಗ್ ಹೋಗಿದ ನಾನು ಹುಳ್ಗಿಗೆ ಬಸ್ಸಿಗೆ ಹೋದ್ನಾ ಎರಡ್ ಗಂಟೆ ಬಸ್ ಇಲ್ಲಿಂದ ಬಿಟ್ಟ್ನಅಲ್ಲಿ ಹುಲ್ಲಿಗೆ ಹೋದೆ ಹುಲಿಗಿಗೆ ದರ್ಶನ ತಗೊಂಡ್ ಗದಲ ಇದ್ದಿದ್ದಿಲ್ಲಾ ಹಬ್ಬ ಐತಲ್ಲ ಈಗ ಅಲ್ಲೇ ಹಬ್ಬ ಬ ಗದಲ ಇದ್ದಿದ್ದಿಲ್ಲ ಹ ಗಲೆ ಗದ ಗದಲ ಇದ್ದಿದ್ದಿಲ್ಲಾ ಜಂದಿ ದರ್ಶನ ಸಿಕ್ತು ಊಟ ಪ್ರಸಾದ ಮಾಡ್ಕೊಂಡ್ವಿ ಅಲ್ಲಿಂದ ಬಸ್ ಸಿಗ್ಲೆ ಇಲ್ಲಪಟ್ ಟ್ರೈನ್ ಇತ್ತ್ ಟೈನಿಗ ಬಂದಬುಟ್ಟವಿ
ಹ್ಮ್
ಟ್ರೈನಿಗ ಬಂದ್ವಿ ಅದು ಎಸ್ ಎಸ್ ಹುಬ್ಳಿ ಎಕ್ಸ್ಪ್ರೆಸ್ ಇತ್ತು
ಎಸ್ ಎಸಾ‌‌ ಈ ಟೈಮ್ಗಿ
ಎಸ್ ಎಸ್ ಅಲ್ಲ ಅದು ಯಾವದೋ ಒಂದ ಇತ್ತಪ್ಪಾ
ಮೋಸ್ಟ್ಲಿ ಮುಂಬೈ ಟ್ರೈನ್
ಹ್ಮ್ ಅದು ಎರಡುವರಿಗೆ ಎರಡುವರಿಗಿರ ಟ್ರೈನು ಡಿಲೇ ಆಗ್ಬಿಟ್ಟೈತದ ಡಿಲೆಯಾಗಿ ಮೂ
ಹಾ ಇವ ಇವತೌದ ಅಲ್ಲಿ ಒಂದ್ ಒಂದ್ ಎರಡ್ ತಾಸ ಲೇಟ್ಗಾ ಬಂದಿತ್ತ
ಹ್ಮ್ ಅದೇ ಟ್ರೈನೆ
ಹ್ಮ್ ನೋಡಿ ಬಾಳ
ಹ್ಮ್
ಅವತ್ತ್ ಬೆಳಗ್ಗೆ ಕೇಳಿದ್ದ ಹಾ ಟ್ರೈನ್ ಎಡ್ ತಾಸ ಲೇಟಾಗಿ
ಹ್ಮ್
ಬಂದೆ
ಹ್ಮ ಅದ್ರ ಸಂಬಂಧ ಅದೇ ಅದ ನಾವ್ ಹೆಂಗಿದ್ರರ್ ಬರ ಟೈಮಿಗೆ ಬಂದಿದ ಬಂತ ಚಕ್ಕನಂಗ ಅಲ್ಲಿ ಇಳಿದ್ರೆ ಹತಕಂಬಿಟ್ಟವಿ ಟಿಕೆಟ್ ತೆಗಸಕೆಂಡ
ಹ್ಮ್
ತೆಗಸಕಂಡ್ ಬಂದ್ವಿ ಈಗ ಈಕಡೆ ಬಂದ್ವಿ ಈಗ ಮತ್ತ ಮಟ್ಟಕ್ಕ ಹೋಗಬೇಕ್ ಅಣ್ಣಾರ ಬಂದರ್ ಮಟ್ಟಕ್ಕ ಹೋಂ ಅನಕುತಾರ
ಹ್ಮ್
ಮಟ್ಟಕ್ಕ ಹೋಗಿ ಬಂದ್ರಾತಂತ ಹೇಳಿ ಇದ್ ಮಾಡಿವಿ
ಅಡ ನೀವ ಹೊಸಡ್ರ ಇದು ತೊಂದಲ್ಲ
ಏನ್
ಅಂಗಿ ಅಂಗಿ ಪ್ಯಾಂಟ್
ಹಾ
ಎಷ್ಟ್ ಆಯ್ತ್ ಅಮೌಂಟ್ ಇದು ರೊಕ್ಕ ಎಷ್ಟ್ ಆತ್ತ
ನಂದ ರೂಕ್ಕಾ ನಂದ ರೊಕ್ಕ ಎಷ್ಟ ಆಯ್ತಪ್ಪ ಅಪ್ಪ ಅಂದ್ರೆ ಎಂಟ್ನೂರ ಐವತ್ತ್ ರೂಪಾಯಿ ಆಯ್ತ್ ಒಂದು ಪ್ಯಾಂಟಿಗೆ ಐದ್ನೂರ ಐವತ್ತ್ ರೂಪಾಯಿ
ಯಾ ಯಾ ಅಂಗಡಿ ಯಾ ಅಂಗಡಿಗ ಹೋಗಿದ್ದಿ
ನಾನ್ ಇಲ್ಲೇ ಡಿಕೆ ಸ್ಪೋರ್ಟ್ಸಿಗ ಹೋಗಿದ್ದೆ ಇಲ್ಲೆ ಕೊಪ್ಪಳದಾಗ ಡಿಕೆ ಸ್ಪೋರ್ಟ್ಸ್ ಗಂಜ್ ಸರ್ಕಲದಾಗ್
ಹೌದನು ಚಲೋ ಕಾಲ ಚಲೋ ಅದಾವನು ಬಟ್ಟಿ ಅದಕ್ಕೆ ನಾನು ಒಂದ್ ನಮ್ದು ಈಗ ಒಂದ್ ಪ್ಲಾನ್ ಐತಲ್ಲಾ ಇದಕ್ಕ ಹೋಗೋದು ದೇವಸ್ಥಾನಕ್ಕೆ ಅದಕ್ಕೆ ಒಂದ ಚಲೋ ಬಟ್ಟಿ ಬೇಕ್ ಏನೊ ಪ್ಯಾಂಟರ್
ಹ್ಮ್ ಹ್ಮ್
ಹ ತೋಬೇಕ ಅದಕೆ ಹೇಳಿದ್ದೆ ಹೊಸಬ ಅಂಗಡೆ ಎಲ್ಲ ಏತ್ ಅಂತ
ಮತ್ತೆ
ದೇವಸ್ಥಾ ಮಳೆ ಎಲ್ಲ ಮೋಡ ಕವಿತಾಗಿದೆ
ಹಾಂ
ಹಾ ಮಳೆ ಯಾವಾಗ ಬರ್ತತಿ ಅಂತ ಗೊತ್ತಿಲ್ಲ
ಹೌದಾ ನಮ್ ಕಡೆ ಅಲ್ಲಿ ಫುಲ್ ಮಳೆ ಆಗಿತ್ತಪ್ಪ ಗುಡಿಗ ಹೋಯದ್ನಲ್ಲಾ
ಅಲ್ಲಿ
ಹಾ ಹಾ ಹುಲಿಗೆಮ್ಮನ ಕಡೆ ಫುಲ್ ಮಳೆಪ್ಪಾ ಏನ್ ಜೋರ್ ಮಳೆ ಅಂತ ತಿಯಪ್ಪಾ ಯಪ್ಪಾ ಹ್ಮ ಅಲ್ಲಿ ನವತ ಮಳೆ ಆಗಿತ್ತು ನೋಡಲ್ಲಿ
ಮಳೆ ಆಗುತ್ತೆ ನನ್ನ ಹಂಗಾರ ಆತದೆ ಎಲ್ಲಿ ಹಾಂ
ಹ್ಮ್
ಇಲ್ಲಿ ಒಂದ್ ಹನ್ನಿ ಮಳೆ ಬಂದ್
ಹೌದಣ್ಣ ಕೊಪ್ಪದ ಒಂದ್ ಹನಿ ಮಳೆ ಇಲ್ಲನಾ
ಅಂ ಹಾ
ಹ್ಮ್ ಅಲ್ಲಂತ ಜೋರ್ ಅಂತಿಯು ಮಳೆ ಅಂದ್ರ
ದೇವಸ್ಥಾನಕ್ಕೆ ಹೋಗ್ ಬರಲೆ ಎಷ್ಟ ದಿನ ಆಕೈತೆ
ದೇವಸ್ಥಾನಕ್ಕೆ ಹೋಗ್ಬರಕ್ಕ ನಾವ
ಹಾಂ
ಒಂದ್ ದಿನ
ಒಂದ್ ದಿನ ಒಟ್ಟ ಹೋಗ್ ಬರಕ್ ಎರಡ್ ದಿನ ಬೇಕಕೈತಿ
ಹಾ ಎರಡು ದಿನ ಬೇಕ್ ಇವತ್ತು ನೈಟ್ ಬಿಟ್ರೆ ನಾಳೆ ಎರಡ್ ದಿನ ನಾಳೆ ಒಂದ ದಿನ ಫುಲ್ ನಾಡ್ದ
ಗೊಂತಗಾಲಿಂದ ಕಡಪಕಾ
ಹ್ಮ್
ಟ್ರೈನ್ ಇಲ್ಲೇ ಅಲ್ಲ ಪ್ಯಾಸೆಂಜರ್ ಪ್ಯಾಸೆಂಜರ್ ಟ್ರೈನ್
ಇವತ್ತು
ಅಲ್ಲ
ಹ್ಮ
ಆ ರೂಟ್ ಆ ಜಾಗ ಕಡೆ ಒಟ್ಟೆ ಟ್ರೈನ್ ಬಿಟ್ಟಿಲ್ಲ ಪ್ಯಾಸೆಂಜರ್
ಏಯ್
ಮತ್ ನಾವ್ ಒಂಟಿ ಒಲಿ ಇವತ್ತೆ
ಪ್ಯಾಸೆಂಜರ್ ಬೇರೆಯು ಎಕ್ಸ್ಪ್ರೆಸ್ ಬೇರೆಯು ಹಾಂ ಪ್ಯಾಸೆಂಜರ್ ಆದ್ರೆ ಈಗ ಆ ಜನ್ ಜನ್ರಲ್ ಹೋಗಿ ಜಗ್ಗಿರ್ತಾವ ಜಾಸ್ತಿ ಇರ್ತವ್ ಎಕ್ಸ್ಪ್ರೆಸ್ ಆದ್ರೆ ಒಂದ್ ನಾಲ್ಕು ಕೊಟ್ಟಿ ಇರ್ತಾನ
ಹಾಂ
ಅದ ಇದ್ರೆ ಏನಾರು ಮಾಡುವುದು ಅನ್ನ ಆ ಸೈಡ್ ಕೊಟ್ಲೆ ಕೊಳ್ಳ ಇಲ್ಲ ಜನರ ಎಕ್ಸ್ಪ್ರೆಸ್ ಇರ್ತಾವು
ಹ್ಮ್
ಹೇಳಿದೆ ಟೀಮ್ ಸಿಗಲಿಲ್ಲ ಅವರು
ಹೌದಾ ಅದು ಒಂದು ಪ್ರಾಬ್ಲಮ್ ಒಪ್ಪಲ್ಲಿ
ಗುಂತಿಗಾರ ಬಂದ್ರೆ ಸಾಕು ಈ ಕಡೆ ಟ್ರೈನ್ ಸಿಕ್ತಾವ
ಹ್ಮ್
ಹಾ ಗಂದಗಾಲ ಬಂದ್ರೆ ಸಾಕು ಈ ಕಡೆ- ಫ್ರೆಂಡ್ ಸಿಕ್ಬಿಡ್ತಾವ ಗುಂತಗಲ್ಲಿಂದ ಕೊಬಳ ಹೋಗ್ತ
ಹಾಂ ಮತ್ತೆ
ಅಕೆ ಬರೋ ಮುಂದೆ ಪ್ಲ್ಯಾನ್ ನೋಡಿ ಬರ್ರಿ ನಂದ
ಹ್ಞೂ ನಿನಗೆ ಫೋನ್ಚ್ಚುತ್ತೀ ಅವಳವು ಫೋನ್ ಮಾಡ್ತೀನಿ
ಹಾ ಅದಾ ಟ್ರೈನ್ ಅಂತ- ಹರಿಪ್ರಿಯಾ ಬರಾಟೆ
ನಾಳೆ ಬುಕ್ ಮಾಡ್ಬೇಕ ಮೈಸೂರಿಗೆ ಕೊಪ್ಪಳ ಇಿಂದ
ನಾಳೆ ತತ್ಕಾಲ ಹೌದನಾ
ಕೊಪ್ಪಳ ಇಿಂದ ಮೈಸೂರಿಗೆ ಇಬ್ಬ್ರರಿಗೆ ಸಿೀ
ಹ ಇಬ್ಬರಾ
ಹಾ ಇದ್ರಿಕ
ಹ್ಮ ಹ ಕಿರಣ್ಣ ಇವ್ರಗಲ್ಲ
ಹಾ
ಹ್ಮ್ ಆಯ್ತಾ ಮಾಡ ಅ ಅಡ್ವಾನ್ಸ್ ಅಮೌಂಟ್ ಅಡ್ವಾನ್ಸ್ ರೊಕ್ಕ ಹಾಕಿದ್ರೆ ಚಲೋ ಆಯ್ತು ನಮ್ಮ್ ಕಡೆ ರರೋಕ್ಕ ಇಲ್ಲ
ಹಾ ಆತನ ಆಗ್
ಈಗ ಏನ್ ಮಾಡತಿ
ಆಡ
ಹಾ ಅಂಗಡಿ ಬಂತ ಇದು ಮಳೆ-
ಹ್ಮ್ಮ ಹಾ
ಅಂಗಡಿ ಬಂತ ಅಂತೆ
ಹಾ ಆಯ್ತಾಳ ನಾಚ್ಚು
ಹ್ಮ್
ಹ್ಮ